ನಮಸ್ತೆ ಏನ್ ಮಾಡ್ ಇಟ್ಟಿದಯಾ
ಚೆನ್ನಾಗಿದ್ದೀನಿ ನೀನೆನ್ನ ಮಾಡ್ತಿದ್ದೀಯಾ
ನಾನು ಊಟ ಮಾಡಿ ಓಡಾಡ್ತಿದ್ದೀನಿ
ಹೌ
ನೀ ಚೆನ್ನಾಗಿದ್ದೀಯಾ
ಓ ಚೆನ್ನಾಗಿದ್ದೀನಿ ಮತ್ತೇನ್ ಸಮಾಚಾರ
ಹೇಳ್ಬೇಕು ನಿಂದೇನ್ ಸಮಾಚಾರ ನಿಂದ ಬೇಸಿಗೆ ರಜೆ ಎಲ್ಲ ಹೇಗ್ ನಡೀತಾ ಇದೆ
ಬೇಸಗೆಯಂದೆ ಚೆನ್ನಾಗ್ ನಡತಾ ಇದೆ ಕಣೆ ಹಾ ತುಂಬಾ ಚೆನ್ನಾಗಿವತ್ತು ಲಗೋರಿ ಕಬಡ್ಡಿ
ಹಾ ಹಾ ಓ ನೀನ್ ಇವಾಗೂ ಆಡ್ತಿದೀಯ ಅವೆಲ್ಲಾನೂ
ಹಾ ನೀನ್ ಆಟ ಆಡಲ್ವಾ
ಇಲ್ಲ ಇಲ್ಲ ಒಬ್ಳೇ ಇರೋದು ಯಾರು ಇಲ್ಲ ಅದಕ್ಕೆ ಹಾಡಲ್ಲ
ಹಾ
ನನ್ ಅಕ್ಕಂದ್ರೆಲ್ಲಾ ಕೆಲ್ಸಕ್ ಹೋಗ್ತಾರೆ ಅದಕ್ಕೆ ಯಾರು ಇ ಇಲ್ಲ ಆಡಕ್ಕೆ ನನ್ನ ದದುಡಪ್ಪ ಚಕ್ಕಪ್ಪ ಮಕ್ಕ ಮಕ್ಕಳವರೆಲ್ಲ ಅವರು ಇವಾಗ ರಜೆಗಳಿಲ್ಲ ಅವರಿಗೆ ಅವರು ಹತ್ತನೇ ತರಗತಿ ಓದ್ತಿದ್ದಾರೆ ಹಾ ಶಾಲೆಗೆ ಹೋಗ್ತ ಹತ್ತನೇ ತರಗತಿ ಅಂದ್ರೆ ಬೇಗ ಶಾಲೆ ಶುರು ಮಾಡ್ತಾರಲ್ವಾ
ಹಾ ಹೌದ ಹೌದು ಅವ್ರಿಗೆ ಬೇಗ ಶುರು ಮಾಡ್ಬಿಡ್ತಾರೆ ಕಣೆ ಹತ್ತನೇ ಕ್ಲಾಸ್ ಅಂದ್ರೆ ನಮಗೂ ಅಷ್ಟೇ ನಾವ್ ಹತ್ತನೇ ಕ್ಲಾಸ್ ಇದ್ದಾಗ್ ಇಷ್ಟ ಬೇಗ ಶುರು ಮಾಡ್ತಿದ್ರು
ಅಂದ್ರೆ ಎಷ್ಟು ಸಜ ಕೊಡ್ತಿೀರ ನಿಮ್ಗೆ ಹತ್ತನೇ ಕ್ಲಾಸ್ ಇದ್ದಾಗ ನೀವು
ಹಾ ನಮ್ಗೆ ಅಂದ್ರೆ ನಾವ್ ಬೇಗ ಬರಕ್ ಹೇಳಿದ್ರು ನಮ್ಮ ಹ ಮಾಸ್ರು
ಹಹ ನಮಗಂತೂ ಹತ್ತು ದಿನ ಕೊಡ್ತಿದ್ರು ಹತ್ ದಿನದಲ್ಲಿ ಏನ ಮನೆ ಕೆಲ್ಸ ಕೊಡ್ತಿದ್ರು ಆ ಮನೆ ಕೆಲ್ಸ ಮುಗಿಸಕೊಂಡು ಅದ್ನ್ನ ತೋರ್ಸಿ ಮತ್ತೆ ನಮ್ಗೆ ಅಹ ವಿಶೇಷ ಕ್ಲ ತರಗತಿಗಳಂತ ಮಾಡಿ ಎಲ್ಲ ಇಟ್ಕೊತಿದ್ರು
ಹಾ ಹಾ ಹಾ
ಮತ್ತೆ ಹೇಗಿತ್ತು ನಿನ್ನ ಬೇಸಿಗೆ ರಜೆ ಎಲ್ಲ
ತುಂಬಾ ಚೆನ್ನಾಗಿದೆ ಕಣೆ ಹಾ ಎಲ್ಲಾರ ಮನೆಗೂ ನೆಂಟ್ ನೆಂಟ್ರು ಮನೆಗೆಲ್ಲ ಹೋಗ್ ಬಂದೆ ಹೋಗದೆಲ್ಲ ಹೋಗ್ ಬಂದೆ ಆಮೇಲೆ ಅಮ್ಮ ಅಮ್ಮ ನಮ್ಮಮ್ಮ ಒಳ್ಳೊಳ್ಳೆ ತಿಂಡಿ ಮಾಡಡ್ಕೊಡುತ್ತೆ ಕಣೆ ಎಂತ ಎಷ್ಟ್ ಚೆನ್ನಾಗ್ ಮಾಡಿಕೊಡುತ್ತೆ ಗೊತ್ತಾ ನನಗೆ ಮನೆ ಮನೆಯಿಂದ ಬರಕೆ ಇಷ್ಟ ಆಗಲ್ಲ ನಂಗೆ
ಓಹೋ ಅಂತ ಏನೇನ್ ತಿಂಡಿ ಮಾಡತ್ತೆ ಅಮ್ಮ
ತಿಂಡಿ ಅಂದ್ರೆ ಈ ಇದು ಅ ಸಿಹಿ ತಿಂಡಿ ಎಲ್ಲ ಮಾಡುತ್ತೆ ಕಣೆ ಕಜ್ಜಾಯ ಕಜ್ಜಾಯ ಅಂದ್ರೆ ನಮ್ ಕಡೆ ಕಜ್ಜಾಯಕ್ಕೆ ಬೆಲ್ಲ ಹಾಕಿ ಕೋಳಿ ಸಾರಿಗೆ ಬೆಲ್ಲ ಹಾಕಲ್ಲ ಕಜ್ಜಾಯ ಅಂದ್ರೆ ಈಗ ಹೋಳಿ ಸಾರಿಗೆ ಹಾಕದ್ ತಿಂತೀವಿ ಈಗ ನಮ್ಮ ದ್ರಲ್ಲಲ್ಲಾ ನಮ್ ವಸತಿ ಶಾಲೆಯಲ್ಲೆಲ್ಲಾ ಕಜ್ಜಾಯ ಅಂತ ಅಂದ್ರೆ ಅವ್ರ್ ಏನ್ ಏನ್ ಅನ್ಕತಾರೆ ಅಂದ್ರೆ ಆಹ್ ಇವ್ರು ಕಜ್ಜಾ ಕಜ್ಜಾಯ ಸಿಹಿ ಇರುತ್
ಹಾ ನಮ್ ಕಡೆನೂ ಸಿಹಿ ಕಜ್ಜಾಯ ಮಾಡ್ತೀವಿ ನಾವು ಇದು ಇದೆಲ್ಲಾ ಹಾಕಿ ಪಾಕ ಎಲ್ಲ ತಗೊಂಡು ಬೆಲ್ಲದಲ್ಲಿ ಕಾ ಪಾಕ ತೆಗೆದು ಆ ಪಾಕನ ಎಣ್ಣೆಗೆ ಬಿಡದು ಅದನ್ನ ಸಿಹಿ ಕಜ್ಜಾಯ ತರ ಮಾಡ್ತಿವಿ ನಾವು
ಅಲ್ಲ ಕಣೆ ನಂಗೊತ್ತಾಯ್ತು ಕಣೆ ನೀನು ಹಂಗೆ ಅನ್ಕೊಂಡೆ ನಾನ್ ಹೇಳ್ದಾಗ ಅಂತ ಅಂದ್ರೆ ಕಜ್ಜಾಯನ ಅದ್ ಹೆಂಗ್ ಮಾಡ್ತಿವಿ ಅಂದ್ರೆ ಹ್ಮ್ ನಾವು ಕಜ್ಜಾಯಕ್ಕೆ ಸಿಹಿ ಅಂದ್ರೆ ನಾವು ಮಾಡೋ ಬೇರೆ ಬೇರೆ ಕಜ್ಜಾಯ ಇರುತ್ತೆ ಕಣೆ ಅಂದ್ರೆ ಒಂದೊಂದ್ ಕಜಾಯಕ್ಕೆ ನಾವು ಸಿಹಿ ಹಾಕ್ ತಿವಿ ಒಂದೊಂದ್ ಕಜ್ಜಾಯಕ್ಕೆ ನಾವು ಹಾಕಲ್ಲ ಸಿಹಿನಾ
ಹ್ಮ ಅಜ್ಜೋದು ಅದು ಬೇರೆ ಕಜ್ಜಾಯನಾ
ಕಣೆ ಈಗ ರೊಟ್ಟಿ ರೊಟ್ಟಿ ಮಾಡ್ತಾರಲ್ಲ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ನಾ ಹಾ ಈಗ್ ನೀವೆಲ್ಲಾ ರೊಟ್ಟಿ ಮಾಡ್ತೀರಾ ಅದ್ ರೊಟ್ಟಿ ಅದ ಮೃದು ಏನಾದ್ರೂ ಹಿಟ್ಟು
ಹ್ಮ್
ಆ ಮೃದು ಏನಾದ್ರು ಇದ್ರೆ ಅದು ಇದಾಗಬಿಡುತ್ತೆ ಮೃದು ಆದ್ರೆ ಚೆನ್ನಾಗಿ ಹಿಂಗ್ ಹಿಂಗ್ ತೇವ ಇದ್ ಮಾಡಿ ಎಣ್ಣೆಲಿ ಹಾಕ್ತಾರೇ ಹಾ ಸುತ್ತ ಹಿಂಗ್ ಮಾಡಿ ಹಾ ಕೋಳಿಸಾರಿಗೆ ಹಾಕ್ ಕ ತಿಂತೀವಿ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ನೀನ್ ಯಾವಾಗಾದ್ರೂ ನಮ್ಮ ಮನೆಗ್ ಬರ್ತಿಯಲ್ಲ ನಾನ್ ಮಾಡ್ಕೊಡ್ತ್
ಹಾ ಮಾಡ್ಕೊಡು ನನ್ಗೂ ನೀನ್ ಕೇಳ್ ನೀನ್ ಹೇಳ್ತಿದ್ಯಾ ನನ್ಗೂ ಬಾಯಲ್ ನೀರ್ ಬರ್ತಿದೆ ತಿನ್ಬೇಕು ಅಂತೇಳ್ಬಿಟ್ಟು ಟ್ಟು ಹಂಗೆ ಅನ್ಸ್ತಿತ್ತ್
ನಿಂಗು ಬಾಯಿ ರಾಸ ಒಂದ ಆ ತಿಂಡಿ ಅಂದ್ರೆ ಈ ಹಲ್ಸಿನಕಾಯಿಂದು ಇದ ಮಾಡಿದ್ರು
ಏನ್ ಮಾಡ್ತೀರಾ ಅಳ್ಸಿನ್ಕಾಯಿಂದ
ಹಲಸಿನಕಯಿಂದ ಕಡುಬ್ ಮಾಡ್ತೀವಿ ನಾವು
ಓ ಹೌದಾ ಅಲ್ಸಿನ್ಕಯಲಿ
ಹ್ಮ್ ಅ ಹಲ್ಸನ್ ಕಾಯಲ್ ಮಾಡಲ್ಲ ಹಲ್ಸನ್ ಆ ಎ ಹಲ್ಸನ್ ಹಣ್ ನಲ್ಲಿ ಮಾಡ್ತೀವಿ
ಅದೇ ಅಳ್ಸಿನ ಅಣ್ಣ ನಾನ್ ಚಿಪ್ಸ್ ಕೇಳಿದ್ದೀನಿ ಮತ್ತೆ ಇದು ಬಿರಿಯಾನಿ ಮಾಡ್ತೀನ ಹೇಳಿದ್ದೀನಿ ನೀನ ಅಳ್ಸಿನಲ್ಲಿ ಇದು ಮಾಡೋದನ್ನ ನಾ ಇದೆ ಫಸ್ಟ್ ಟೈಮ್ ಕೇಳಿದ್ದು
ಹ್ಮ್ ಅಳ್ಸಿನ್ ಹಣ್ಣಿನ ಇದ್ನೆಲ್ಲ ಮಾಡ ತಿವ್ ಕಣೆ ಅದು ಏನ್ ಮಾಡ್ತೀವಿ ಗೊತ್ತಾ ಅದು ನಾವು ಫಸ್ಟ್ ತೊಟಕ್ಕೆ ಹೋಗ್ ತಿಳ್ಕಣೆ ತೋಟಕ್ ಹೋಗಿ ಅಲ್ಲಿ ಬಾಳೆ ಎಲೆ ಅಂತ ಇರತ್ತೆ ಬಾಳೆ ಬಾಳೆ ಮರ ಆತರ ಎಲ್ಲಾ ಇ ತರೆ ನಿಂಗ್ ಗೊತ್ತಲ್ಲಾ
ಹಾ ಗೊತ್ತು ಗೊತ್ತು ಹಾ ಗೊತ್ತು ಅಡಿಕೆ ತೋಟ ಅವೆಲ ಗೊತ್ತು
ಹಾ ಬಾಳೆಲ್ಲೆಲ್ಲಾ ಇರುತ್ತೆ ಕಣೆ ಅಲ್ಲಿ ಬಾಳೆ ಎಲ್ಲ ಇದ್ರೆ ನಾವು ಓ ಅದೋ ಇದೆಲ್ಲ ಮಾಡ್ತೀವಿ ಏನ್ ಹೇಳು ಹ್ಮ್ ಬಾಳೆ ಬಾಳೆ ಎಲೆನ ಉದ್ದ ಉದ್ದ ಇರೋದನ್ನ ಅರ್ಧ ಅರ್ಧ ಮಾಡಿ ಕಟ್ ಮಾಡ್ಕೊಂಡ್ ಬರ್ತೀವಿ ಆ ಉದ್ ಹ್ಮ ಆಯ್ತಾ ಆಮೇಲೆ ಅದನ್ನ ಹಿಟ್ಟೆಲ್ಲ ಹಾಕಿ ಅದನ್ನ ಹಿಂಗ ಸುತ್ತ ತಿರ್ಸಿ ಅದನ್ನ ಕಡುಬೆ ಕಡುಬ್ ಮಾಡ್ ತರಲ್ಲ ಕಡುಬ್ ಮಾಡೊ ಇದ ಕೆ ಹಾಕ್ತಿವಿ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ
ನೀವು
ಹಾ ಹಸಿನ್ ಹಣ್ಣ ಹೆಗಕ್ತಿವ್ ತ ಗೊತ್ತಾ ಹಲ್ಸಿನ ಹಣ್ಣು ಎಲ್ಲ ತೀಪ್ಪಳಸ್ತೇವಿ
ಹಾ ಓ ಅದಕ್ಕೆ ನೀವು ಇಟ್ ಹಾಕೋದಾ
ಹಾ ಆ ಬೀಜನೆೆಲ್ಲ ತಗ್ದು ಆ ತಿರ್ಸಕಲ್ಲಿ ಇರುತ್ತೆ ನೋಡು ಈ ಇದ್ರಲ್ಲೆಲ್ಲ ಮಾಡಲ್ಲ ಈ ಎಲೆ ಇದು ವಿದ್ಯುತ್ ಉಪಕರಣದಿಂದಲ್ಲ ಇದ ಮಾಡಲ್ಲ ಹಿಟ್ಟನ್ನ ಸರಿ ಮಾಡಲ್ಲ ಈ ತಿರ್ಸ ಕಲ್ಲು ಅಂತಾನೆ ಇರುತ್ತೆ ತೆ ತಿರ್ಸೋದ ಕಲ್ಲಿರುತ್ತೆ ಅದ ಅದ್ರಾಗೆ ಆ ಹಲ್ಸಿನ ಹಣ್ಣು ಮತ್ತೆ ಅಕ್ಕಿ ಹಿಟ್ಟು ಅನೆಲ್ಲಾ ಹಾಕಿ ಸ್ವಲ್ಪ ಬೆಲ್ಲ ಬೆಲ್ಲನ ಹಾ ಹ ಬಬೇಕು ಕಡೆ ಬೆಲ್ಲನೆಲ್ಲಾ ಹಾಕಿ ಆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಹಾಕಿ ತಿರ್ಸಿ ಆಮೇಲೆ ಆ ಬಾಳೆನಲ್ಲ ಬಾಳೆ ಏಲೆ ಇರುತ್ತಲ್ವಾ ಅದನ್ನ ಸುತ್ತ ಅದಕ್ಕೆ ಹಿಟ್ಟ ಹಾಕ್ಬೇಕು ಹಿಟ್ಟ ಹಾಕಿ ಈ ದಾರ ಎಲ್ಲಾ ಇರುತ್ತಲ್ಲ ಅದನ್ನ ಕಟ್ತಾರೆ ಕಟ್ ಆ ಇದ್ರಲ್ಲಿ ಇಟ್ಟಾಗ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತ ನಿನ್ ನೀ ಬಂದಾಗ್ಲ ನಾನನ ಮಾಡ್ಕೊಡ್ತೀನಿ ನಂಗ್ ಗೊತ್ತಾಗ ಾದೆ ನೀನ್ ಮಾತ್ ಕೇಳಿದ್ರೆನ್ ತಿನ್ಬೇಕು ಅಷ್ಟಿದೆ ಅಂತ
ಅಂದ್ರೆ ನಿಮ್ ಕಡೆ ಎಲ್ಲಾ ಒಳ್ಳೆ ತಿಂಡಿ ಮಾಡ್ತೆ ನಿಮ್ಮಮ್ಮ ಒಳ್ಳೆ ತಿಂಡಿ ಮಾಡ್ತಾರೆ ಅಂತ ಆಯ್ತು ನೀ್ ಪುಣ್ಯ ಮಾಡಿದ್ಯಾ ಕಣೆ ನೀವು ಅಮ್ಮನ ಬಿಸಿ ಬಿಸಿ ತಿಂಡಿ ಇದನ್ನ ಮಾಡ
ನಿಜ ನಮ್ಮಮ್ಮಂತು ನನ್ಂತರ ದಪ್ಪ ಪದೆ
ಹ ಹೌದ ದಪ್ಪಾಗಿದಯ ನೀನ್ ಇವಾಗ ದಪ್ಪಾಗಿದೀ ನೀನ್ ಇವಾಗ ಹ್ಮ್ ಹಂಗ್ರ ಚೆನ್ನಾಗ್ ತಿಂತಿದಯಾ ಅಂತ ಆಯ್ತು
ಹ್ಮ್ ಕಣೆ ಎಷ್ಟ್ ಚೆನ್ನಾಗ ಮಾಡ್ಕೊಡ್ತಾವವಳಳ್ ಗೊತ್ತಾ ನಮ್ಮ ಅಮ್ಮರ್ ಇದ್ರೇನೆ ಒಂತರ ಕಣೆ ಮನೆ
ಹೌದು ಅಮ್ಮವ್ರ ಇದ್ದು ಏನ ಮಾಡಿದ್ರೆ ಅವ್ರ ನಾವೇ ತಿಂಡಿ ಮಾಡಿದ ಅಷ್ಟು ನಮ್ಗೆ ಇದು ಬರಲ್ಲ
ಹಾ ರುಚಿ ಸಿಗಲ್ಲ ಆ ರುಚಿನೇ ಸಿಗಲ್ಲ ಹಾ ಅಮ್ಮರ್ ಮಾಡ್ರ ತರಾ ಸಿಗುತ್ತೆಣ ಅವ್ರ ಇಲ್ಲ ಅ
ಅವ್ರ ಅವ್ರ ಕೈಯಲ್ಲಿ ಏನೋ ಒಂದು ಹೇಳ್ತಾರಲ್ಲ ಏನೋ ಇದಿರುತ್ತೆ ಅವ್ರ ಕೈಯ್ಯಲ್ಲಿ
ಏನೋ ಒಂದು ಪವಾಡ
ಹ್ಮ್ ಪವಾಡ ಪವಾಡ ಇರುತ್ತ ಅವರ ಕೈಯಲ್ಲಿ ಹೌದು ನಾವ್ ಆ ತಿಂಡಿ ಮಾಡಿದ್ರೆ ನಮ್ಗ ರುಚಿ ನಮ್ಗೆ ನಮ್ ನಾಲ್ಗೆಗ್ ಅತ್ತಲ್ಲ ಅವ್ರು ಮಾಡಿ ತಿಿ ನಮ ನಾಗ್ ಹೆಂಗತ್ತತ್ತ ಅಂತಂದ್ರೆ ಅವ್ರ ಕೈಯಲ್ಲಿ ನಾವ ನಾವ್ ಮಾಡಿ ತಿಂಡಿನೇ ಅವ್ರು ನಮ್ಗ್ ಅವ್ರ ಕೈಯಲ್ಲಿ ತಿನ್ ತಿಂದಕೊಂಡ್ರೆನೆ ಆ ರುಚಿ ಒಂದ ಅಲ್ಲಿ ಬಂದ್ಬಿಡುತ್ತೆ ಅಂದ ಪವಾಡನ ಹೇಳ್ತ
ನಿಮ್ಮಮ್ಮ ಯಾವಾಗಾದ್ರೂ ನಿಂಗೆ ತುತ್ತ ತಿನ್ಸಿದ್ರಾ ತುತ್ತು
ಇವಾಗಂತೂ ನಂಗೆೇಏನ ಇವಾಗ ಬೇಸಿಗೆ ರಜಾ ಇದ್ಯಲ್ಲಾ ಮಧ್ಯಾನ ಇರ್ತಾರಾ ನಾನ್ ಕೇಳ್ತೀನಿ ಅಮ್ಮ ನಂಗ್ ಬೇಕು ಹಾಕೊಡಿ ಅಂತ ಹೇಳ ಕೈ ತುತ್ ಕೊಡ್ತಾರ ಈ ಕಣೆ ನಮ್ ಕಡೆ ಇವಾಗಂತೂ ಯ ಬೇಜಗೆ ರಜೆ ಅಲ್ವಾ ಬೇಸಿಗೆ ಅಂದ್ರೆ ಮಾವಿನಣ್ಣು ಮಾ ಅವವಿನಕಾಯಿ ಎಲ್ಲ ಬರ್ತಿರತ್ತಾ
ಹಾ ನಿಮ್ ಕಡೆ ಎಲ್ಲ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲಾ ಜಾಸ್ತಿ ಬೆಳಿತೀರಾ ನೀವು್ ವ ಅಂದ್ರೆ ನಮ್ ಕಡೆ ಇರುತ್ತೆ ಕಣೆ ಒಂದೊಂದ್ಸಲ ಈ ಮಾವಿನ ಹಣ್ಣ ಎಲ್ಲಾ ಎನ್ ಅಂದು ಅಂದ್ರೆ ಅದನ್ನ ಹಂಗೆ ಕೊಯ್ಬಾರ್ದು ಅದು ಏನಾದ್ರು ಮಾವಿನ ಹಣ್ಣ ಹಾಕಿಂತ ಕೊಯ್ ಬಿಟ್ಟ ದೆಲ್ಲ ಹುಳ ಆಗ ಬಿಡ್ತವೆಂತ ನಮ್ಮನೆ ಕೊಯ್ಯಕಕ್ಕೆ ಬಿಡಲ್ಲಲ್ಲಿ ನಾನೇ ಒಂದ್ ಮರ ನಟ್ಟಿದ್ದೀನಿ ನಮ್ಮ ಮನೆ ಹಿಂದಗಡೆ
ಹೌದಾ ನಮ್ ಕಡೆ ಅಂತೂ ತುಂಬಾ ಇದೆ ಇವಾಗಂತೂ ಹಣ್ಣ ಇವಾಗ ಹಣ್ಣು ಬರ್ತಿದೆ ಇಷ್ಟ ಇಷ್ಟಇಂದ ಕಾಯಿ ಬರ್ತತ್ತು ಇವಾಗ ಅಂತ ಹಣ್ಣ ಹಣ್ಣು ಬರ್ತಿದೆ ಹಣ್ಣು ಬಂದ್ರೆ ಅಂತ ತುಂಬಾ ಎಷ್ಟು ಎಷ್ಟು ವೇಳಸ್ ತಗೋ ತಗೊಂದ ನನಗಂತೂ ಮಾವಿನ ಹಣ್ಣು ತುಂಬಾ ಇಷ್ಟ ನಮ್ಮ ಅಪ್ಪ ಅಂತ ತಂಗೊಂಡು ಬಂದು ಇಡ್ತಾನೆ ಇರ್ತಾರೆ ನಮ್ಮ ಮೊನ್ನೆ ಅಮ್ಮ ಮಾವಿನಣ್ಣಲ್ಲಿ ಒಬ್ಬಟ್ಟು ಮಾಡಿದ್ರು ಗೊತ್ತಾ
ಒಬ್ಬಟ್ಟ ಮಾವಿನ ಹಣ್ಣು ಹೆಂಗ್ ಒಬ್ಬಟ್ಟು ಮಾಡ್ತ- ತಿರ ನಿವು
ಹಾ ಅದೇ ಕಣೆ ಇವಾಗ ಮಾವಿನಣ್ಣ್ದ ಇರುತ್ತಲ್ಲ ಅದು ಒಳಗಡೆ ಇರುತ್ತಲ್ಲಾ ಅದ್ನ್ನ ತೆಗೆದು ಈ ಒಬ್ಬೊಟ್ಟಿಗೆ ನಾವವು ಏನ್ ಬೇಳೆ ಹಾಕೊಂತೀವವಿ ಅ ಜೊತೆ ಇದನ್ನು ಹಾಕ್ತಿವಿ ಅದೇ ಮಾವಿನ್ ಹಣ್ಣು ಒಬ್ಬಟ್ಟು ಅದು ಹೂರ್ಣ ಆಗ್ತಿವಲ್ಲ ಬೇಳೆ ಹೂರ್ಣ ಆಗ್ತಿವಲ್ಲ ಒಬ್ಬಟ್ಟು ಮಟ್ಟಿಗೆ ನಾವು ಅದಕ್ಕೆೇ ನಾ ಈ ಮಾವಿನ ಹಣ್ಣು ಇದನ್ನು ಹಾಕ್ಬಿಟ್ಟು ಅದನ್ನ ಒಬ್ಬ ಮಾವಿನೋಡ್ ಒಬ್ಬಟ್ಟು ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆೆ ಇವಾಗಂತೂ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಚೆನ್ನಾಗಿ ಮಾಡ್ತೀರಾ ಹಂಗಾದ್ರೆ
ಹೌದೌದು ತುಂಬಾ ಚೆನ್ನಾಗ ಆಗಿತ್ತು
ಹ್ಮ್ ನಂಗೂ ಒಂದ್ಸಲ ನಿಮ್ ಮನೆ
ಹಾ ನೀನು ಬಾ ನನ ನಿಂಗ್ ಮಾಡ್ಕೊಡ್ತೀನಿ ಮಾವಿನ ಹಣ್ಣು
ಮೊನ್ನೆ ನಿನ್ನ ಮನೆ ಹತ್ರ ಬಂದಿದ್ದೆ ಕಣೆ ನಾನ್ ನಿಮ್ಮಮ್ಮನ್ ಕೇಳ್ದ ಎಲ್ಲಿ ಇದ್ದಾಳೆ ಅಂತ ಅವಳು ಇನ್ನ ಬಂದ ಇಲ್ಲಾ ವಸತಿ ಶಾಲೆಲ್ಲೇ ಇದ್ದಾಳೆ ಅಂತ ಅಂದ್ಲಾ
ಈ ಸತಿ ನೀನು ಬಾ ಹಾ ಈ ಸತಿ ನೀನು ಬಾ ನಿ ನಾನು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಮಾವಿನ ಮಾವಿನ ಕಾಯಿಂದ ಉಪ್ಪಿನಕಾಯಿ ಮಾಡಿ ಇಟ್ಟಿದಿನಿ ಕಣೆ ಅದು ಸ್ವಲ್ಪ ಸ್ವಲ್ಪ ದಿನ ಇರಬೇಕು ಆ ಉಪ್ಪಿನಕಾಯಿ ಸ್ವಲ್ಪ ದಿನ ಅದು ಕತ್ಲೆಲೆ ಇಟ್ಟು ಇಟ್ಟ್ರೆ ಸ್ವಲ್ಪ ದಿನ ರುಚಿ ಇರ್ತತೆ ಅ ಉಪ್ಪಿನಕಾಯಿ ಗೆ ಅ ಸ್ವಲ್ಪ ದಿನ ಇರ್ಬೇಕು ನಾ ನಿಂಗಂತ ಇಟ್ಟಿದ್ದೀನಿ ನೀನ್ ಬಾ ನಾನ್ ನಿಂಗೆ ತಗೊಂಬಂದ್ ಕೊಡ್ತೀನಿ
ಹಾ ಸರಿ ಸರಿ ಸರಿ ನಮ್ ಕಡೆನೂ ಹ ಉಪ್ಪಿನಕಾಯಿ ಹಾಕ್ತಾರೆ ಚೆನ್ನಾಗಿರುತ್ತೆ ಅದ್ರಲ್ಲ ಮಜಾ ತುಂಬಾ ಚೆನ್ನಾಗ ಆ್ತಿದ್ರ ಉಪ್ಪಿನಕಾಯಿ
ಇದು ಹುಳಿಕಾಯಲ್ಲಿ ಹಾಕಿರೋದು ಹುಳಿ ಹುಳಿಕಾಯಿಗೆ ಉತ್ಪತ್ತಿ ಹಾಕಿರೋದು
ಪೇಟಲ್ ತರಗಿಂತ ನಾ್ ಮಾಡ ತುಂಬಾ ಚೆನ್ನಾಗಿರತ್ತೆ ಉಪ್ಪಿನಕಾಯಿ ಅದಲ್ಲೂ ಅದಲ್ಲೂ ಒಬ್ಬೊಬ್ಬರು ಕೈಿ ಹ ಒಬ್ಬೊಬ್ಬರು ಕೈಿ ಹೆಂಗಿರುತ್ತೆ ಗತ್ತ ಹ್ಮ್ ಅದೇನೋ ಅದೊಂದು ಹ್ಮ್ ಹದ ಆ ಹದ ಎಲ್ಲರಿಗೂ ಬರಲ್ಲ
ಹೌದೌದು ಯಾರಿಗೂ ಅದಾದಂಗ ಒಬ್ಬೊಬ್ರಗ ಇದು ಕೈಯಲ್ಲಿ ಇರುತ್ತೆ ರುಚಿ ಎಲ್ಲ
ನಿಜ ನಿಜ ನಿಜಾ ಹ ಹಾ ಹಾ ಹಾ ಮತ್ತೆ
ಮತ್ತೆ ಹೇಳ್ಬೇಕ ಕಣೆ
ನಿನ್ ಹತ್ರ ಮಾತಾಡ ನಂಗ ತುಂಬಾ ಖುಷಿ ಆಯ್ತು ನಿನ್ ಹತ್ರ ನಂಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಕಣೆ
ಹಾ ನನ್ಗೂ ಕಣ ಅಂತ ಮಾತಾಡಿ ತುಂಬಾ ಖುಷಿಯ್ತು ತುಂಬಾ ದಿನ ಆದ್ಮೇಲೆ ಇಬ್ಬರು ಮಾತ ತಾಡಿದ್ದೀವಿ ಒಳ್ಳೆ ವಿಷಯಗಳು ಮಾತಾಡಿದ್ವಿ
ಸರಿ ಆಯ್ತು ಸರಿ ಆಯ್ತು ಮತ್ತೊಮ್ಮೆ ಮಾಡು
ಏನು ಕೇಳಿಸ
ಮತ್ ಮತ್ ಮತ್ತೊಮ್ಮೆ ಮಾಡೋ ಇಡ್
ಹಾ ಸರಿ ಕಣೆ ಮತ್ತೊಮ್ಮೆ ಮಾಡ್ತೀನಿ ಹಾ ಇಡು ಇಡ್ತೀನ್ಿ
ಹ್ಮ